ಹಲೋ.
ಹಾ ಎಲ್ಲಿದ್ದೇ ಈಗ ನ ಹ್ಮ. ನಮ್ಮೂರು ಹತ್ರ ಹೆಂಗಿದೆ ಗೊತ್ತಾ ಇನ್ನ ಜನ. ಮತ್ತೆ ನಾನೇ ಅನ್ನೋದು ಈ ಅಂದ್ರೆ ನಾ ಅಂದ್ರೆ ನಮ್ಮ ಅಕ್ಕ ಅ ಎಲ್ಲ ಇಲ್ಲಿ ವೈದ್ಯಕಯ ಮಾಡ್ತ ನಮ್ಮ ಎರಡನೇ ಅಕ್ಕನು ಅಭಿಯಂತ್ರಿನೇ ನಾನು ಅಭಿಯಂತ್ರಿ. ಈ ತರ ಅನ್ನೋದ ಕೇಳಿದ್ದೆ ನಾಂದ್ರೆ ಬೇರೆಯವ್ರ ಹತ್ರ ಬೇರೆಯವರು ಹೇಳ್ತಾ ಇದಾರೆ. ಅಲ್ಲಾ ಹನ್ನೆಣ್ಣತೆ ಎಲ್ಲ ಮುಗಿತ ಹನ್ನೆಣನೆತ್ತ ಹತ್ನೇತ್ ಮುಗಿಸಿ ಮದವಿ ಮಾಡಿ ಕಳಿಸ್ತಾರೆ ಇವರದು ಮುಗಿತತು ಹನ್ನೆಣ್ಣತೆ ಮುಗಿತು ಮದುವೆ ಮಾಡಿ ಕಳ್ಸಬಾರ್ದ ಸುಮ್ಮನೆ ಹೆಣ್ಮಕ್ಳ ಮೇಲೆ ಅಷ್ಟು ಕಲ್ಸಕ್ ಹಾಕ್ತಾರ ಅವ್ರು ಮುಂದೆ ಏನ್ ದುಡ್ದು ಇವ್ರ ತಂದು ಕೊಡ್ತಾಳ ಗಂಡನ ಮನೆಗೆ ಕೊಡ್ತಾಳೆ ಆತರ ಈ ತರ ಮಾತಾಡ್ತಾ ಇದ್ರು ನನಗೆ ಏನ್ ಅನ್ ಈ ಈ ಮಾತು ಹಗೋ ನಮ್ಮ ಮನೆಯವ್ರಗ ಗೊತ್ತ ನಮ್ಮ ಮನೆವ್ರಾಗಂದ್ರೆ ನಮ್ಮಕ್ಕೂಗೂ ಗೊತ್ತತ್ ನಮ್ಮ್ ಅಕ್ಕ ಒಂದೇ ಅಂದ್ಲು. ಮುಂದ ಇವ್ರು ಹೊಟ್ಟಾಗ ಹುಟ್ಟು ಹೆಣ ಮಕ್ಳು ಎಷ್ಟು ಪಾಪ ಅಪ್ಪ ಮಟ್ಟಿಡ್ತಾವನ್ ಪಾಪಾ ಅಂತಾ. ಯಾಕಂದ್ರೆ ಅವರು ಮತ್ತ ಮುಂದ ಮ ಅ ಹೆಣ್ಮಕ್ಳ ಹೆಂಗೆ ಅಲ್ಲ ಅವರು ಇದು ಮಾಡೋದು ನನಗೆ ಎಷ್ಟಿದ ಅನ್ನಿಸಿತು ಅತ್ತಂದ್ರೆ ನನಗ್ ಅವಾಗ ಗೊತ್ತೈತ್ ಮಚ್ಚಾ ನಾನು ಆ ಹಳೆ ಶಾಲೆಯಲ್ಲಿ ಇದ್ದಾಗ ಊ ಬಿಡ ಅಂದ್ರೆ ನನ್ ಶಕ್ತಿಗೆ ಗೊತಿದ್ದೆ ನನ್ನ ನನ್ನ ಪರಿಶ್ರಮ ಇಟ್ಟದ್ ನಾ ಪಡ್ತಿದ್ದೆ ನಾ ಆದ್ರೆ ನಮ್ಮ ಅಮ್ಮನ್ ಪರಿಶ್ರಮ ಬಗ್ಗೆ ಏನ್ ಅನ್ಸತ ಓಕೆ ನಮ್ಮ ಅಮ್ಮ ದುಡಿತಾಳೆ ನಾವ್ ಇದ ಮಾಡ್ಕಡೋಕ್ ಅಷ್ಟೇ ಇತ್ತ ಆಮೇಲೆ ನನಗ್ ಮಾ ಕೇಳಿದನಲ್ಲಿ ಈ ತರಾ ಮಾತಾಡೋ ಆಮೇಲೆ ಗೊತ್ತಾಯ್ತು ಇಂತ ಪರಿಸ್ಥಿತಲ್ಲಿ ಅಂದ್ರೆ ಈ ಸುತ್ತಮುತ್ತ ವಾತಾವರಣದಲ್ಲೂ ನಮ್ಮಮ್ಮ ಏನೋ ಅಂದ್ರೆ ಹಬ್ಬ ಒಳಗಿ ಹೊರಗೆ ಬಂದು ಸುಸ ತರಲ ಯೋಚಿ ಹ ಯೋಚಿ ಸೇ ಇಲ್ಲ ನು ಮಕ್ಕಳು ಕಲಿಬೇಕು ಮೂರು ಮಕ್ಳು ಕಲಿಬೇಕಲ್ಲ ಅದನ್ನ ತಲೆಗಿಟ್ಕೊಂಡು ಎಲ್ಲ ಮಾಡಿದಲ್ಲ ಅಂದ್ರೆ ಇದಾರೆ ನಮ್ಮ ನಮ್ಮ ಓಣಲಿ ಎಲ್ಲ ಓದ್ದವ್ರು ಇದ್ದಾರೆ ಹಂಗಲ್ಲ ಈ ನಮ್ಮ್ ನಾವು ಬೆಳ ವಾತಾವರಣದಲ್ಲಿ ಇ ತರ ಜನಗಳು ಇದ್ದಾಗ ನಮ್ಮಅಮ್ಮ ಯೋಚಿಸಿ ಯೋಚನೆ ಮಾಡುತ್ತ ನಮ್ಮಅಮ್ಮ ಅವಾಗ ಮನೆ ಕಟ್ಸ್ಕೋಬಹದಾಗಿತ್ತು ಅಂದ್ರೆ ನ ಹಳೆ ಶಾಲೆ ಶುಲ್ಕ ಬಾಳ ಇತ್ತು ಅದನ್ನೆಲ್ಲ ಬಿಟ್ಟು ನಮ್ಮಅಮ್ಮ ಅವಾಗ ಮನೆ ಕಟ್ಸ್ಕೊಡೋದ ಅದ ಎಲ್ಲ ಮಾಡ್ಬೋದತದನ್ನೆಲ್ಲ ಬಿಟ್ಟ ನನ್ಗೆ ಹಾಕಿ ಬಿಟ್ಟರು ದುಡ್ಡು ಅಷ್ಟೆಲ್ಲ ಹ ಯಾಕತ್ ಇ ಇವರು ತಮ್ಮ್ ಕಾಲಲ್ ಮೇಲೆ ನಿಂತರಂದ್ರ ಆಮೇಲೆ ಮನಕೋತ ಬ ಮಾಡ್ತಾರ ನಮ್ಮ ಬರವಸೆ ಅಷ್ಟ ಹ ಈ ಮ ಮಾಡ್ಬಿಟ್ಟ ಇವ್ರರು ಮ ಮುಂದ್ ಕಲಿಯಕ ಆಂಗಿಲ್ಲ ಈಗ ಅದೇ ದುಡ್ಡು ಹಾಕೊಂಡ್ ಮನೆ ಮಾಡಿದ್ರೆ ಇವ್ರಗ್ ಒಂದೇ ಸಲ ಕಲ್ಸದೈಐತೆ ಅವ್ರಿಗೆ ಮಾತ್ರ ಮುಂದ್ ಕಲ್ಸಕ್ ಆಗಲ್ಲ ಅದೇ ಇವ್ರು ಕಲ್ತ್ತ್ರ ಮುಂದ ಇವರ ಮನೆ ಮಾಡ್ಕೋಬೋುದು ಈ ತರ ಯೋಚಿಸಿ ಯಾವಾಗೆಲ್ಲ ಮಾಡಿದ್ರರು ಆಮೇಲೆ ನೋಡ್ತೆೇನೆ ನಮ ಸುತ್ತಮುತ್ತ ಜನಗಳಿಗೆ ಅವಾಗ ಎಲ್ಲಾ ನಮ್ಮಮ್ಮ ನಮ ಬಾ ಇದು ಈಗ ನೋಡು ಏನತ ಎಲ್ಲರಿಗೂ ತಮ್ಮ ಪಾಲಕರ ಮೇಲೆ ಇದು ಇದ್ದೇ ಇರುತ್ತೆ ಗೌರವ ಅದನ್ನೆಲ್ಲಾ ನೋಡ್ರ ನಮ್ಗ ಒಂತ ತ್ತರ ಹೆಮ್ಮೆಪ್ಪಾ ನಮ್ಮ ಅಮ್ಮ ಬಾಳ ಮಾಡಾಳ ನಮಗೆ ಏನಾ ಬ ಜೋ ನಮ್ ಹದಿನೇಳು ಹದಿನೆಂಟು ವಯಸ್ಸು ಆಯ್ತು ಅಂದ್ರೆ ನಮ್ಮ್ ಮದ್ವೆ. ಅಷ್ಟ. ನಾನು ನಮ್ಮಮ್ಮ ಅಲ್ಲೇ ನೋಡಿದ್ರರು ಬಿಜಾಪುರ್ ಪುರದಲ್ಲಿಲ್ಲ ಕೆಲಸ ಬೊದಾಗಿತ್ ಇಲ್ಲ ನಾವ ಎಲ್ಲಿ ಕಲಿತೀವಿ ಅಲ್ಲೇ ಕಲಸ ಇಲ್ಲ ನಮ್ಮ ಆಮ್ಮ ಈಗ ಇದು ನಾಅದೇ ಅಂದಲ್ಲಲೆ ಸಿಂಕಿ ಹೋಗ್ ಅಡಿಯಲ್ಲಿ ಬಂದಿ ಹೆಂಗ ಹಂಗತ್ತಾ. ನಮ್ಮಮ್ಮ ಏನಲ್ ಶಾ ಕಾಲೇಜ್ ಶುಲ್ಕ ಕಡಿಮೆ ಇತ ಇಲ್ವ ಕೂಡ ನಿಮ್ಮದ್ಲು ಯಾವತ್ ತಿಳ್ಕೋತಿ ಅದಕ್ ಹೋಗ ಅಲ್ಲಿೋಗಿ ನೀ ಮಾಡ ಆಮ ಆಮೇಲೆ ನೀ ಬಂದ ಕೆಸ ನೀ ನನ್ ಮೇಲೆ ಇದು ಮಾಡಕ್ ಹೋಗಬೇಡ. ನೀ ಕಲಸಲಿಲ್ಲ ಹಂಗಿಂಗತ್ತ ಏನು ಇಷ್ಟು ವರ್ಷನು ಒಂದ್ ಲಕ್ಷ ಕಟ್ಟಿ ಒ ಆಡ್ಲ್ ನನಗೆ ಇ ನಲ್ಕ ವರ್ ಒಂದ್ ಲಕ್ ಕಟ್ತೀನ ನೀ ಹೋಗ್ತ ಆಟ ಹೇಳ ನನಗ. ಬಾಡ್ ಬಿಡು ಯಾಕಂದ್ರ ನಾವ್ ಎಲ್ಲಿ ಹೋಗ್ಲಿ ನಾವು ಉದ ಅದ್ರ ಮೇಲೆ ಇರುತ್ತಲ್ಲಾ ಈಗ ಒಳ್ಳೆ ವಿಶ್ವವಿದ್ಯಾಲಯಕ್ಕೆ ಹೊದನಂದ್ರುನು ಓದದಕ್ಕೆ ಬಂದ್ ಬಿಡತ ಆಗಿಂದ ಹಾಗೆ ಈ ಅಂದ ನಮ್ಮ ಹ ಸರಾಸರಿ ಬಂದ್ಕ ಇಲ್ಲಿ ಏನಾಗುತ್ತೆ ಒಂದೆರಡು ವರ್ಷ ಶ್ರಮ ಪಡ್ಬೇಕು ನಮ್ಮ ಇದು ಆದ್ಮೇಲೆ ಪದವಿ ಮುಗಸಿದ್ಮೇಲೆ ಒಂದೆರಡು ವರ್ಷ ಶ್ರಮಪಡ್ಬೇಕು ಅದಾದ್ಮೇಲೆ ಅಂತ ಮಾಡ ಹೊಂಡ ಹೋಗಬದು ನಮ್ಮ್ ವಿಿದ್ಯಾರ್ಥ ತಟ್ಟ. ಅದ್ಕ ಹೋಗಲ್ ಬಿಡು ನಡೀತದ. ಕೆಸ ಬಿಟ್ಟ.
ಹ್ಮ
ನನಗ ಮಾಡ್ಬೇಕು ಮಚ್ಚ ನನ್ಗೂ ಯಾಕ ಕೊ ಓದಕ್ ಆಗ್ತ ಇಲ್ಲ ಬರ್ ಬರ್ತ ನಾ ಹಳೆ ಶಾಲೆಯಲ್ಲಿಲಿ ಹೆಂಗ ಓದಿನನ ಅ್ರ ಅರ್ಧ ಇಲ್ಲಿ ಓದ್ಬಿಟ್ಟು ಅಂದ್ರೆ ಮುಗಿತ್ ಚ ನಂಜೀವನದಲ್ಲಿ ಏನು ಸದನ ಮಾಡ್ಬೇಕು ಏನಾದ್ರು ಒಂದ್ ಮಾಡ್ಲೇಬೇಕ್ ಈಗ
ನಿಂಗ ನಾಲೆಜ್ ಐತ್ ಮಾಡ್ಲೆ.
ಅಂದ್ರ ಈಗ ಹೇಳ್ಳ
ಹಾ
ಹ ಹಾ ನೀನು ಹತ್ತು ವಿಷಯಗಳಲ್ಲಿ ನಿನಿಗ್ ಆಸಕ್ತಿ ಇರಬಹುದು ಆದ್ರೆ ಒಂದ್ ವಿಷ್ದಲ್ಲಿ ನೀನು ಉತ್ತೀರ್ಣ ಆಗಿರ್ಲೇಬೇಕ್ ಹತ್ತತ್ ವಿಷಯಗಳೋದಲ್ಲಿ ಶಾಣೆ ಇದ್ದಿ ಒಂದ್ ಯ ಕೊ ನೀ ಏನನು ಉತ್ತೀರ್ಣ ಇಲ್ಲ ಹಂಗ ಏನನು ಮಾಡಕಕ್ ಆಗಲ್ಲ ನಾಲೆಜ ನೋಡ ನಾ ಕಲಿತಾ ಇರೋದೇನು ಅಭ್ಯಂತರ ಇದು ಇಂಜಿನಿಯರಿಂಗ್ ಆದ ಬಿಟ್ಟಿ ನಾಲೆಡ್ಜ್ ಐತ್ ಲೇ ನಿನ್ಗ ಅಂದ್ರೆ ನಾಲೆಜ್ ಇ ತ ಒಬ್ಬೊಬ್ರಿಗ್ ಒಂದೊಂತರ ವಿದ್ಯೆ ಇರ್ತಾವ್ ಒಬ್ಬೊಬ್ರಿಗ್ ಹೊರಗ್ ಹೋಗಿ ಹೆಂಗ್ ಬದುಕೋದ್ ಅದ್ ಗೊತ್ತ ಈಗ ನಿನಗೆ ಅಗ್ರಿಕಲ್ಚರ್ ಬಗ್ಗೆ ಹೈನುಗಾರಿಕೆ ಬಗ್ಗೆ ನಿನ್ಗೆ ನಿನ್ನಷ್ಟ ನಮ್ಗೈತಿ ವಿದ್ಯೆ ಇಲ್ಲ ಹ ಒಬ್ ಒಬ್ಬೊಬ್ಬರಿಗೆ ಒಂದೊಂತರ ವಿದ್ಯಾ ಇರ್ಥಾವ ನಮಗೆ ಹೊರಗಿಂದು ಸ್ವಲ್ಪ ಈಗ್ ನೋಡು ಅಂದ್ರೆ ಹೊರಗಿಂದ್ ನನಗ್ ಅಷ್ಟು ವಿದ್ಯೆ ಇಲ್ಲ ನಮಗೇನು ಬೇರೆ ಸುಮ ಓಕೆ ನಮ್ ಜಾ ಜಗತ್ತಿನ ನಮ್ಮ್ ವಾತ ವಾ ಇದು ವರ್ತಮಾನದಲ್ಲಿ ಏನೇನ್ ನಡಿತದೆ ನಮ್ಮ್ ದೇಶ ಇಂತ ಸಣ್ಣ ಸಣ್ಣ ಆ ನ್ಯೂಸ್ ಪೇಪರ್ಲ್ಲಿ ಓದ್ತಿರ್ತಿವಲ್ಲಾ ಇಂಥವೇನ್ ಗೊತ್ತಾಗುತ್- ತಂದು ವಿದ್ಯೆ ನನಗೆ ಉಪಯೋಗ ಇಲ್ಲ ಯಾಕಂದ್ರೆ ನಾ ಇರೋ ಅಹ ಆಟದ್ ಮೈದಾನಿ ಬೇರೆ ಈಗ ನೋಡ್ ಫುಟ್ಬಾಲು ಮೈದಾನ ಹೋಗಕೆಷ್ಟ ನೀ ಬಾಸ್ಕೆಟ್ ಬಾಲ್ ಆಡ್ತಂದ್ರ ಆಗಲ್ಲದ ನಾವ್ ಯಾವ ಮೈದಾನಿ ತ್ತೆ ಆಟ ಆಡ್ಬೇಕು
ಅಷ್ಟೆ ಉಹ್ಮ್
ಮತೆ
ಮತ್ತೆ ಏನ್ ಹೇಳ್ಬೇಕಪ್ಪ ಅಮ್ಮ ನಿಮ್ ದೊಡ್ಡಣ್ಣ
ಹ ಅವ್ರಿಗೆಲ್ಲಪ್ಪ ಅಣ ಅವ ಅಂತ್ರು ಅಣ್ಣ ಪುಲ್ ಅವ ಏನಾಯ್ತು ಬಂಗಾರಪೇಟೆ ಬಾಸೂ
ಹಾ
ದುಡ್ಡು ಕೇಳಿದ ನಂಗ
ಹಾ
ಅಲ್ಲಿ ಇದು ತಗಸ್ಬೇಕಲ್ಲ ಐವತ್ ರೂಪಾಯಿ ಆಕುತ್ತ ಐವತ್ ರೂಪಾಯಿಗ್ ಅದೇ ಒ ದೊಡ್ದದಲ್ಲಿ ಈ ಯಾಕಂದ್ರೆ ಬತ ದುಡ್ದು ಎಲ್ಲಿಂದಾನ ಈಗ ಏನು ನಾನು ನಮ್ಮ ಬಿಡಾಕ್ ಕೊಂಡಿದ ಅ ತಲೆಗೆ ಸ್ವಲ್ಪ ಹ ಕೂರು ಗೊತ್ತಲ್ಲಾ ಎಣ್ಣೆ ಹಾಕ್ಸೋಬೇಕ ತಗೊಂಡಿ ನಮ್ಮಪ್ಪ ಎಳ್ಳೂವರಿನೂರು ಹಾಕ್ಯನ ಅದು ಎಳನುರಾ ಅರವತ್ ರೂಪಾಯಿ ತಗೊಂಡಿನ ಅ ತಗೋಬೇಕ ತಿಟ್ಕೊಂಡಿದ್ದೀನ ಅವ ರುತಿಕು ಬಂದ ಏ ಇದು ಆ ಆ ಮಚ್ಚ ಇದು ಜರಾಕ್ಸುಗ ಹಾಕಿ ನನ್ ಹತ್ರ ಈಗ ಇದು ಇಲ್ಲ ದುಡ್ಡಿಲ್ಲ ಅಂದ ಸರಿ ಅಂತಂದ್ವಿ ಶಪ್ಪತ್ ರೂಪಾಯಿ ಹಾಕ್ದೆ ಹಾಂನ್ನಪ್ಪತ್ತು ರೂಪಾಯಾ ಅವಾಗೆ ಹೋಗ್ ಬಂದೆ ನನಗ್ ಈಗ ಮತ್ತೆ ಎಪ್ಪತ್ತು ರೂಪಾಯಿ ಕಡಿಮೆ ಬಿತ್ತಲ್ಲ ಎಪ್ಪತ್ತು ರೂಪಾಯಿನ- ಕೆಲೋ ನಂಗೆ ಇ ಜಾಸ್ತನೇ ಕಡಿಮೆ ಬಿದ್ದಿತ್ ಯಾಕಂದ್ರೆತ್ತ ಬೇರೆ ಬೇರೆ ಕಡೆ ಹಿಗೆ ನಂದೇ ನಾಂದು ಜೆರಾಕ್ಸ್ ತೊಕೊಕ್ ಹಿಂಗ ಹ ಆಗ್ಬಿಟ್ಟಿದೆ ಒಂದ ಹತ್ರ ನೂರ್ ನೂರ ಐ ಭೆ ಬೇಕೆ ನ ಅವತ್ತೆ ಅವಾಗ ಇವ ಸಿಕ್ಕ ಬಂಗಾರಪೇಟೆ ಇಲ್ಲ ಅರ್ಜೆಂಟಾಗ್ ಐವತ್ತು ಸಾವ್ರೂಪಾಯ್ ಅಂತ
ಹಾ
ಅದೋ ದುಡ್ಡಿದ್ರ ಇಲ್ಲ ತನಕ ಆಗಲ್ಲ ನಾನು ಅವ್ನಿಗೆ ಇದು ಅಂದ್ರೆ ಇಲ್ಲಿ ಯಾವ್ದು ಸಿಗ್ಲಿಲ್ಲ ನನ್ಗೆ ಎಣ್ಣೆ ಎರಡು ಹಂಗ ಅದುದು ವೈದ್ಯಕೀ ಅಂಗ್ಡಿಲ್ ನೋಡ್ದೆ ಸಿಗ್ಲಿಲ್ಲ ಬೇರೆ ಕಡೆ ಇಲ್ ಇದೆ ಅಲ್ ನೋಡಿದೆ ಇದೆ ತರಿಸ್ಕೊಡ್ಬೇಕು ಇಲ್ಲಿ ಇಲ್ಲ ಅಂದ ಸರಿ ಅಣ್ಣ ಅಂದೆ ಇವತ್ ಹಾಗೇನಂದ್ರೆ ಮತ್ತ ನಾ ತಂದ್ಕೊಡ್ಬೇಕು ಅವ್ನಿಗ್ ಹೋಗಿ ದುಡ್ ಕೊಡ್ಬೇಕ್ ನಾನು ಸರಿ ಆಯ್ತಂಗೆ ಚಾ ಇಟ್ಕೊಂಡಿನಿ ಮತ್ ನೀನ್ ಲ್ಲಿ ತಗೊಳಪ್ಪತ್ ನನ್ಗ ಅವಾಗ ಬಂದು ಅಲ್ಲ ಇ ನನ್ ಹೆಸರುತ್ಕ ಶ ಅಲ ನಿನ್ಗ ಕೇಳ್ದಾಗಮ್ಮ ಐವತ್ತು ಅರವತ್ತು ಹಾಕಿನ ಹಂಗ ಹಿಂಗಂದ ಅಹ ಹಾಕ್ಯಾನ್ಬಿಡಿ ಇಲ್ಲತ್ತನ ಕಾಗಲ್ಲ ಹಾ ನನ್ ಪರಿಸ್ಥಿತಿ ಅರ್ಥ ಮಾಡ್ಕೊಳೋ ನನ್ ಹತ್ರ ದುಡ್ಡಿದೆ ಆದ್ರರು ಇಲ್ಲದ ಯಾಕಂದ್ರೆ ನಂ ಈಗೆ ಎಣ್ಣಿಗ ಕಡಿಮ ಬಿದ್ದಿದೆ ಆಮೇಲೆ ಸಂಜೆಕ್ಕೆ ದೊಡ್ಡಣ ಫೋನ್ ಹಚ್ಚದೆ ಆ ನನ್ ಮಗ ಎಲ್ಲಿ
ಹ ಇಲ್ಲಿ ನಂದು ನನ್ ವಿಷಯ ಕೇಳೋಣ ಆಯ್ತಂತ ಈ ಕಡೆ ಬಂಗಾರ ಬಡ ಅಣ್ಣ ಮೈ ಅಣ್ಣ ಗಾಡಿ ಬೈಕ್ ತಗೊಂಡಣ ಗಾಡಿ ಹತ್ತ ಮಂಡಲ ಆಗ ಸ್ವಲ್ಪ ದುಡ್ಡು ಏನಾದ್ರೂ ಕುಕ್ಕದಲ್ಲಿ ಅವಂಗೆ ಸ್ವಲ್ಪ ತುಂಬಾ ಸಮಸ್ಯೆಗಳಿತ್ತು ಒಂದ ದಿನ ಕೇಳ್ದ ಇ ತರ ಹೋಗತಿನಿ ಸ್ವಲ್ಪ ದುಡ್ಡು ಕೊಡ ಅಂತ. ಒಂದಿನಟ್ಟು ಹವು ಹೊಂಟಿದ್ದ ಪೆಟ್ರೋಲ್ ಖರ್ಚಿಲ್ಲತ್ತ ಎಲ್ಲ ಹೊಟ್ಟಾಗಿ ಹೊಂಟಿದೀನಿ ಹಾಕಂತ ನ ಆ ಸ್ವಲ್ಪ ದುಡ್ಡಿತ್ತು. ಅದೇ ಅಮೌಂಟ್ ಮನೆಯಿಂದ ಹಾಕಿದ್ರು ನನ್ಗೆ. ಒಂದ್ ಎರಡು ಸಾವಿರ ಮೊಸ ಸ ದುಡ್ಡಿತ್ತು. ಸರಿ ಒಂದ್ ದಿನ. ಇನ್ನೂರ ಆಗದೆ ಇನ್ನೊಂದ್ ಸರಿ ಮನೆಯಿಂದ ಹೋಗ್ತಿದ್ದಂತ ಪೊಲೀಸರ್ ಇಟ್ಕೊಂಡದ ಅಂತ ಅವನ್ಗೆ ಇನ್ನೂರು ಅಕ್ದೆ ನಾನು ಅಂದ್ರ ಕೇಳಕ್ ಹೋಗ್ಲಿಲ್ಲ. ಹಿಂದ ಕೊಡ್ದನ್ ಬಿೇಡ ಸ್ವಲ್ಪ. ಕಷ್ಟದಲ್ಲಿಲ್ಲದನ ಗಾಡಿ ತಗೊಂಡಣ ಅಂತ ಸೈಲೆಂಟ್ ಇದ್ಬಟ್ಟೆ. ಹ ಒಂದ ಎರಡು ತಿಂಗಳ ಕಳೀ ನನ್ಗೂ ತುಂಬಾ ರೊಕ್ಕದ್ ಮೊನ್ನೆ ಇದೆ ಈಗ. ರೀಸೆಂಟ ಆಗ ಕಾಲೇಜ ಇತ್ತಲ್ಲ ಸ್ವಲ್ಪ ರೊದದಾಗೆ ಸ್ವಲ್ಪ ಇದ ಆಯಿತ್ ತ ಕೇಳದಮ್ಮನ್ನ ಅದಕ್ ಮುಂಚೆ ಕಾಲೇಜ ಸ್ಟಾರ್ಟ್ ಆಯತ ನೋ ತರ್ಡ್ ಸೆಮ ಈಗ ಶಿಕ್ಷ ಆಗ ಆಗೊಂದು ಅವನ್
ಏ ಸ ತಡಿ ತಡಿ ಅವ ಗಾಡಿ ಹೋದ್ಸಲ ತಗೊಂಡ ಏನು
ಇಲ್ಲ ಈ ಸೇಮ್ ಗಾಡಿ ಗಣ ಒದ್ ಸೆಮ್ ಮೊನ್ನೆ ಫೋರ್ತ್ ಸಮ್ ಸ್ಟಾರ್ಟ್ ಆಯ್ತು ನೋಡು ಆನಂತ ತ್ರ ಗಾಡಿ ತಗೊಂಡವನೇನಷ್ಟ ಸ್ಟಾರ್ಟಿಂಗ್ ಅವನ್ಿಗೆ ಕರೆನ್ಸಿ ಆಗಿದೆ ತ್ರೀ ಫಿಫ್ಟಿ ಅಂದ ನನ್ ಫೋನಿಂದ ಹಾಕೊಂಡ ನಿನ್ ಕೊಡ್ತೀವಿನಿ ನನ್ನ ಅನಂತ್ರ ಅಂತ.
ಹಾ
ಟ ನಾನು ಕೇಳಲಿಲ್ಲ. ಬಿಡು ಕೊಡ್ತನ್ ಬಿಡು ನಪ ಅಂತ ಮೊನ್ನೆ ಕೇಳಿದ ಈ ತರ ರೊಕ್ಕ ಸ್ವಲ್ಪ ಕಷ್ಟ ಅದ ನನಗು ಅಂತ ರೊಕ್ಕ ಕೊಡ ಅಂತ. ಒಂದೇ ಸಾಸ್. ಸಾಮ್ನೆ ಏನಂದ್ಬಿಟ್ಟನಾ ನಗ ನಿನಗೆ ನಾನು ಕರೆನ್ಸಿ ಮುನ್ನೂರೈವತ್ತು ಕೊಟ್ಟಿಯಲ್ಲ ನೀನು ಅಷ್ಟ ರೊಕ ಕೊಟ್ಟು ಏ ಇದೆಲ್ಲ ಸೊ ಗೊತ್ತಿಲ್ಲ ನನಗೆ ನೀ ಸುಮ್ಮ ಹೇಳಕತಿ ನಂಗ ಜ್ಞಾಪಕ ಇಲ್ಲ ಅಂದಬಿಟ್ಟ ಲೇ ಎಷ್ಟು- ಇಷ್ಟು ಮನಸ್ಸಿಗೆ ಹಚ್ಕೊಂಡ ಇದಾಗಿ ಬಿಡ್ತು ಅಂದ್ರೆ.
ಹ ಇಲ್ಲ ಹಂಗ ನೋಡ ವಾಪಸ್ ಆಕ್ಚುಲಿ ಮನ್ಸಿಗೆ ಹತ್ತದ್ ಬಿಡ ಆದ್ರೆ ನೀವ ಮನೆಗ್ ತೋರ್ಸೋಕು ಇಲ್ಲೇ ತೋರಸತ ಹಿಸ್ ಅದು ಇರುತ್ತಲ್ಲ ತೋರ್ಸ್ ಬಿಡ್ಬೇಕೂ ಇಲ್ಲ ನನಗ ಏನಿತ್ತು ಅಂದ್ರೆಅವ ದುಡ್ಡು ಹ್ಮ್.
ಗೊತ್ತಾ. ನೀನ್ ಹಾಕಿಯಾ ಇಲ್ಲಾ ಅಂತ ಹೇಳಕತ್ತಿಲ್ಲ ಅದ್ ನೋಡ್ಸಿದ್ರೆ ಹಿಸ್ಟ್ರಿ ಅದು ನಾನ್ ನಿನ್ಗೆ ಕ್ಯಾಶ್ ಕೊಟ್ಬಿಟ್ಟ ತಿರ್ ತಂದುಗ ಜ್ಞಾಪಕ ಇಲ್ಲ ನ್ಯಾಪಕಾ ಮಾಡ್ಕೊಂಡ್ಬಿಟ್ಟ. ಇದ್ದುವರೆಗೂ ನೋವು ಕಷ್ಟ ಎ ಯಾರು ಇದುವರೆಗೂ ಯಾರಿಗೂ ನಾನು ಹೇಳಿಲ್ಲ. ಉಟ್ಟು ಬಿಡ್ ಬಿಟ್ಟಬಿಟ್ಟೆ ಮರ್ತೋಗ್ಬಿಟ್ಟ ಸರಿ ಅಂತ ಎಲ್ಲ ಹೋಯ್ತು ಬಿಡು. ಅದ ಗಾಳಿ ಹೋಯ್ತು ಒಂದೊಂದ್ಸರಿ ಹೆಚ್ಚು ರೊಕ್ಕ ಹೋಗ್ಬಿಡ್ತಾವಂತ. ಬಿಟ್ಟು ಬಿಟ್ಟೇ ಹಾ ಸರಿ.
ಏನಾಯ್ತೊ ಈಗ ನೋಡ ಅವನು ಐವತ್ ಅರವತ್ ಹಾಕ್ತಾನ ಹಂಗೇನಿಲ್ಲ. ನಾನು ಅವಂಗ ಅನ್ನಣ್ಣ ಆಕ್ಚುಲಿ ಮನ್ಸಿಗೆಗೇನ್ ಹಚ್ಕೊಳ್ಳಳಿಲ್ಲ ಅವ ನಾನ ಐವತ್ತು ಅರವತ್ತ ಗ ನೀವ ನನಗ್ ಹಾಕ್ಲಿಲ್ಲಲ್ಲ ಅಂತ ಅಂಕೇಸಿ ಅವ ಮನಸ್ಸನಿಗೆ ಇಟ್ಕೊಂಡಲ್ಲ ಆ ನನಗ ಇದಾಯ್ತ ಈಗ ನೋಡ್ಲೆ ನನ್ ಪರಿಸ್ಥಿತಿ ಹೇಗೆ ಅದೇ ಹೇಳ್ತಿದೀನಿ ಎಣ್ಣೆ ಬೇಕು ಈ ಎಲ್ಲರಿಗೂ ಏನ್ ಅನಸ್ತಾ ಸುತ್ತ ನಾ ಇದೇ ಹೇಳಿದನಲ್ಲ ಎಲ್ಲರಿಗೂ ನಂಗ್ ದುಡ್ಡು ಬರ್ತಾ ಇದ್ದವಂತ ಅನಿಸ್ತ ಕಡೆಯಿಂದ ಅವನ ಅವನಿಗೆ ಅದು ಬರೇ ಅಷ್ಟೇ ಗೊತ್ತು ಅದರ ಹಿಂದಿನ್ ಕತೆೆ ಗೊತ್ತಿಲ್ಲ ಅರ್ದ ದುಡ್ಡು ಎಲ್ಲಿ ಹೋಗುತ್ತ ನನ್ಗೆ ಹೇಳದೋರಗ್ ಗೊತ್ತು. ಗೊತ್ತಾದ ನಾ ಯಾಕಂದ್ರೆ ಹೇಳಿದ್ ನನಗ ನಾ ಮಕ್ಳನ್ ಹಾಕ್ಬೇಕು. ಕ ತಗೊ ದುಡ್ಡಾ ಈಗ ಅದೆಲ್ಲ ತ ಇಲ್ಲಲ್ಲಿ ಇವರಿಗೆ ಸುಮ್ನೆ ಹಾ ಬಂದಿದೆ ಇವಂಗ್ ಕೊಡ್ತಾ ಇಲ್ಲ ಇದೇಯ್ತ ತಲೇಲಿ ನಾನು ನಾಯಗ ಮನ್ಸಿಗೆಗೆ ಹಕೋಪ್ಪ ನಾಗೆ ಇದ್ ಆಯ್ತು ತ್ತ
ಅಷ್ಟೇ ಅಷ್ಟೇ ಅದು ಹೇಳಕ್ಕೆ ಅದು ಹೇಳಕ್ಕೆ ಹೋಗ್ಬೇಡ ಅವನಿಗೆ ಮಹೇಶ್ಗೆ ಬಿಟ್ಬಿಡ ಹಾಂ
ದುಡ್ ಇತ್ತು ಅಂತ ಹೇಳಾ ನಿಜವ್ಲು ಈಗ ಮನ್ಯ ಮೊಮ್ಮಿ ಯಾವಾಗದು ಹಾ ಯ ಬಿರಿಯಾನಿ ತನ್ಸ್ಲಾಂಗಿಂಗ ಸುಮ್ಕ ಇದದು ಮಾಡಂಗ ಮಾಡ್ದ ದುಡ್ಡು ಇತ್ತಾವಾಗ ತಿನ್ಸಿದಪ್ಪಾ ಇವ ಮೇಮ್ ದುಡ್ಡಿ ಇಲ್ಲ ಅಂದ್ರುನು ನೀವು ಇದು ನನ್ನಿಂದ ಇದು ಕೇಳ್ತ ಇದ್ರೆ ಹೆಂಗ್ ಹೇಳ್ದಾಳ ಅವಾಗ ಮಾತಾ ನ ಮನ್ಸಿಗೆಕೊಂಡ ಹೋಗಿ ಬಿಡ ತನ್ ಬಿಟ್ಟೆ ನನಗ ಏನೋ ಮತ್ ಅನಿಸಸ್ತೇವಿ ಯಾಕೋ ನನ್ ಬಗೆ ಬಾಳ ತ ತಿಳ್ಕೊಂಡನ ನಾನು ಜಾಸ್ತಿ ಕೆದಕೋ ಹೋಗಲಿಲ್ಲ ಯಾಕಂದ್ರೆ ಈಗ ಜಾತಿ ಅಕಿ ಎದ್ಕ ಬಿಟ್ಟಳ್ ತಿಳ್ಕೊ
ಹಾ ದೊಡದಾ ಆಗುಡ್ದಾದು
ಹ್ಮ್ ಈಗ ಅಂದ್ರೆ ದುಡ್ಡಿದಗಾಟೆ ಬರ್ತಾನದು ದೋಸ್ತಿ ಆಮೇಲೆ ಅವನು ಆ ವಾಟ್ಸಾಪ್ನಾಗ ಇಡ್ತಿರ್ತಲ್ಲ ಕತೆೆಗಳು ಹಂಗಿ ಇಟ್ಬ ಬಿಡ್ತಾನ ತನಗ್ ಭಯ ದುಡ್ಡಿದ್ದಾಗ ಎಲ್ಲ್ರು ಬರ್ತಾರ ಅವ್ರ ಅ ಇಲ್ಲ ದುಡ್ಡದು ಇಲ್ಲ ಈಗ ಅಂದ್ರ ನಾವು ಏನೋ ಒಂದು
ಆಮ ಆ ಬಡ ಹ್ಮ್